ಹಾ
ನಣ ಏನ್ ನಡುದ
ಏನಿಲ್ಲ ನೋಡ್ರಿ ಆರಾಮ್ ಊಟಾಮ ಆಯ್ತು ಜಸ್ಟ್ ವೀ ಕುಂತಿದ್ದೆ
ಹೌದಾ ಏನ್ ಮಾಡಾಕತ್ತೀರಿ
ಏನಿಲ್ಲ ನೋ ಸುಮ್ಮ ಕುಂತಿದ್ದ ಒಂದು ಒಂದು ವಿಷ ಬಂತ ತಲೆಗೆ ಅದಿಕ್ಕೆ ನಿನ್ ಫೋನ್ ಹಚ್ಚಿದೆ
ಏನ್ ಹೇಳಣ್ಣ ವಿಷಯ
ಏನಿಲ್ಲಾ ನಿಮ್ ಫ್ರೆಂಡ ಇದ್ನಲ್ಲ ಏರಿದ್ನಾ ನೀನ್ ಅವಾಗಾಗ ಸ್ಟೋರಿ ಆಗ್ತಿದ್ದಲ್ಲಂಷದಲ್ಲಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಆ ಒಂದು ಅವನ್ಂತರ ನನಗೂ ಒಂದು ಗೇಮಿಂಗ್ ಸಿಸ್ಟಮ್ ಬೇಕಕ್ ನೋಡ ಸಿಗುತ್ತೆ ಅನ್ ಕೇಳಪ್ಪ ಹಂಗಾದ್ರೆ
ಹಗ ಮೊನ್ನೆ ಅವ ನಂದು ಒಂದ ರೀಸೆಂಟ್ ಆಗಿ ಒಂದು ಜ ಆಯ್ತಣ ಮಾತಾಡಲ್ಲ ಅಂತೇವ
ಹೌದಾ
ಹ್ಮ್ ಒಂದ್ ಮೆಡ್ದಾಗ ಜಗಳ ಆಯ್ತು ಸುಮ್ನೆ ಅವನ ಹತ್ರ ಕ್ಯಾರೆಕ್ಟರ್ ಸರಿಯ ಇರ್ಲಿಲ್ಲ
ಹಾ, ಹಾ, ಹಾ-
ಹಂಗಾಗಿ ಬೇಳಪ್ಪ ದಷ್ಟ ಕಂಡ ದೂರ ಇರ್ಬೇಕಂತ ಹೇಳ್ಬಿಟ್ಟು ದೂರ ಇದೀನಿ
ಹೌದಾ ನನ್ಗೆ ಈ ಮ್ಯಾಟ್ರ ಈ ವಿಷಯ ಗೊತ್ತೇ ಇಲ್ಲ ನನಗ್ ಗೊತ್ತಿತ್ತು ನಾನ್ ಕೇಳ್ತಿದ್ದಿಲ್ಲಾ
ಏ ಏನ್ ಪರವಾಗಿಲ್ಲ ಬಿಡು ನಿನಗ್ ಎನ್ ಗೊತ್ತು ಹೇಳ್, ಪಾಪ ನೀನು ಇರೋದು ನಾವ ಇರೋದೆಲ್ಲೋ ನೀ ಇರೋದೆಲ್ಲ
ಅಲ್ಲ ಇಬ್ರು ಚೆನ್ನಾಗಿದ್ರಂತ ಅನ್ಸುತ್ತೆ ಅವಂದ ಸ್ಟೋರಿ ಆಗ್ತಾ ಇದ್ರಿ ಇಬ್ರು ಓಡಾಡ್ತಾ ಇದ್ರು ಒಮ್ಮಿಂದೊಮ್ಮೆ ಏನ ಆಗಬಿಟ್ಟು ನಿಮ್ಗೆ.
ಚೆನ್ನಾಗ ಆಯತೋಣ ಎನ್ ಮಾಡಬೇಕ ಅವ ಹತ್ರ ಕ್ಯಾರೆಕ್ಟರ್ ಒಂದ ಸರಿ ಇರ್ಲಿಲ್ಲ ಪಾಪ. ನಾನು ನಮ್ಮೂರು ನಮ್ಮೂರಂತ ಮನೆ ಕರ್ಕೊಂಡ್ ಬರ್ತಿದ್ದೆ ಅವ್ರೇನು ಲ್ಲ ಉಂಡ ಅಂಗಳಲ್ಲಿ ಉಚ್ಚ ವಯ ಗುಣ ಆಯ್ತೆಅವನಿಗೆ.
ಹಾ, ಹಾ, ಹಾ
ಹಂಗಾಗಿ ಅವ್ನಿಗೆ ನಾನೇನು ಅವ್ನ ಜೊತೆ ಗಲಾಟೆ ಮಾಡ ಏನ್ ಮಾಡ ಒಂದ್ ಮಾತ್ರ ಹೇಳೆ ನಿಮ್ಮ ಸವಾಸ ಬೇಡಪ್ಪಾ ನನಗೆ ನಾನು ನಿಮ್ಮಿಂದ ದೂರ ಇರ್ತೀನೆ ಅಂತಹೇಳ್ಬಿಟ್ಟು ದೂರ ಇದನಿ.
ಹೌದಾ, ಆ ತರ ಅಂದ್ಬಿಟ್ಟ ಅವನಗೆ ಅ ತರ ದೂರನೇ ಇದ ಬಿಡ್ಬೇಕ ಅವ್ರಿಗೆ.
ಹ್ಮ್, ಸರಿಯಲ್ಲ ನಾವ್ ಅಂತ ಕ್ಯಾರೆಕ್ಟರ್ ಹೇಳದಕ್ಕೆ.
ಹ್ಮ, ದೂರನೆ-ದೂರನೆ ಇ ಬಿಡ್ಬೇಕು ಶನಿಹಕೆ ಕರ್ಕಬಾರದುಅವ್ರಿಗೆ.
ಹ್ಮ್,
ಹಾ,
ಮತ್ತೆ ಅಣ್ಣ ಏನ್ ಸಮಾಚಾರ
ಹ, ಮತ್ತೇನ್ ಇಲ್ನೋಡಪ್ಪಾ ಈಗ ಅದೇ ಅವ್ದಂದು ಬಾಳ ಇಷ್ಟ ಆಗ್ಬಿಟ್ಟಿದ ನನ್ ಗೇಮಿಂಗ್ ಸಿಸ್ಟಮ್ ಒಂದು.
ಹ್ಮ್,
ಅದಕ್ಕೆ ಆತರ ಗೇಮಿಂಗ್ ಸಿಸ್ಟಮ್ ಸಿಗತಾ ಇಲ್ಲ ಅಂತ ಕೇಳಕ್ಫೋನ್ ಹಚ್ಚಿದ ನಿನಗ
ಹ ಆತರ ನೋಡಮ ತೋಗಣ ಯಾಕಂದ್ರೆ ಅವನ್ ಹತ್ರನುಮಾತಾಡಲ್ಲ. ವನ್ಸತೆ ಕ್ಲೋಸಿರನ್ನ ಹತ್ರ ಕೇಳ್ಕೊತೇನಿ. -
ಹಾ, ಹಾ, ಹಾ ಇಲ್ಲ ನನ್ಗ ಒಂದು ನೀ ಇಷ್ಯ ಇಟ್ಟಿದ್ದ್ಯಲ್ಲ ಮನಷ್ಟ ಒಂದು ಹದ್ನೈದ ಇಪ್ಪತ್ ದಿವಸ ಇಟ್ಟಿದ್ದಲ್ಲ ಅವಾಗ ಕೇಳಬೇಕಾಗಿತ್ತು ನಿನ್ನನ್ನ.
ಹ್ಮ್, ಅವಾಗ ಕ್ಲೋಸ್ ಇದೀವಿ ಇವಾಗ ರೀಸೆಂಟ್ ಆಗಿ ಒಂದ್ ಐದ್ ದಿನ ಆಯ್ತು ಅಷ್ಟೆ.
ಹೌದು, ನಾನು ನಾನು ಅಷ್ಟು ತಲಿ ಕೆಡ್ಸಲಿಲ್ಲಾ ಇರುತ್ತದ ಬಿಡು ಅಂತೇಳಿ ಇವತ್ ನಾನು ಸ್ವಲ್ಪ ಫ್ರೀ ಇದ್ನಲ್ಲ ಕೇಳಿದ್ರಾಯಿತು ಅಂತ ಹೇಳಿ ತಗಂದ್ರ ಆಯತು ಅವಂದಿ ಅವಂದ ಕೊಡ್ತಾನಲ್ಲ ಒಂತ ಎಲ್ಲಿ ಸಿಕ್ತು ಅಂತ ಆ ತರ ಸಿಸ್ಟಮ್ ಇಲ್ಲಿ ಸಿಗುತ್ತ ಅಂತ ಕೇಳಕ್ ಫೋನ್ ಹಚ್ಚಿದ್ದೆ ನಾನು.
ಅಣ್ಣ ಸಡನ್ ಆಗಿನಿಮಗ ಏನ ಕಣ್ಣ ಗೇಮಿಂಗ್ ಸಿಸ್ಟಮ್
ಇಲ್ಲ ಅದು ನಮ್ದು ನಮ ಸಿಸ್ಟರ್ ಮಗ ಒಬ್ಬನಿದ್ದಾನೆ
ಹ್ಮ್,
ಅವ್ನ್ ಅವ್ರಮ್ಮ, ನಮ್ಮ್ ಸಿಸ್ಟರ್ಗೆ ಫುಲ್ ಕಾಟ ಕೊಡತಾಇದಾನೆ ಗೇಮಿಂಗ್ ಸಿಸ್ಟಮ್ ಸಿಸ್ಟಮ್ ಬೇಕ ಗೇಮ್ಸ್ ಗೇಮಿಂಗ್ ಸಿಸ್ಟಮ್ ಬೇಕು. ನಾ ಫ್ರೀಫೈರ್ ಆಡ್ಬೇಕ್ ಆತರ ಈತರ ಅದಕ್ಕೆ ನಮ್ ಸಿಸ್ಟರ್ ನನ್ಗ್ ಹೇಳ್ತಾ ಇದ್ರು.
ಅವ್ನಿಗೆ ಇವಾಗ್ಲೇ ಒಂದ ತಲೆ ಮೇಲೆ ಎಟಹಾಕಿ ಕೇ ಮಾಡೋದನ್ನ ಬಿಡಿಸಿ. ಇಲ್ಲಾಂದ್ರೆ ಮುಂದೆ ನಿಮ್ಗೆ ನೋಡಿತ್ರ ತೊಂದ್ರರೆ ಆಗೋದು.
ಆವರಮ್ಮ, ನಮ್ ಸಿಸ್ಟರ್ ಫುಲ್ ಸಲಿಗೆ ಕೊಟ್ಟರ ಅವ ನಿಗೆ ಏನ್ ಹೇಳಿದೆಲ್ಲ ಕೊಡ್ಸಬಿಟ್ಟಾರೆ. ಸುಳ ಸ್ವಲ್ಪ ಅಮೌಂಟ್ ಗಿಮೌಂಟ್ ಜಾಸ್ತಿ ಇದೆ ಅವ್ರ ಅಪ್ಪಂದು ಸ್ವಲ್ಪ ನೌಕರಿ ರುಕ್ ಸಿವಿಲ್ ಇಂಜಿನಿಯರಿಂಗ್ ಗೌರ್ಮೆಂಟ್
ಅಬಾಬಾ ಅಂದ್ರೆ ಅವ್ರ ಸ್ಯಾಲರಿಗಿಂತ ಗಿಂಬಳನ ಜಾಸ್ತಿ ಬರುತ್ತಪ್ಪಾ
ಹಾ ಬರತ್ ಹಂಗಾಗಿ ಅವ್ರಪ್ಪ ಹೋದ್ರ ಹೋಗ್ಲಿ ನನ್ ಮನಿಗೆ ಕೊಡ್ಸಿ ಅಂತ ನನಗ್ ಹೇಳ್ತಾ ಇದ್ದಾರೆ ಅವರು ನಾನು ಒಂದು ಸ್ವಲ್ಪ ನೋಡಾಕು ಚೆನ್ನಾಗಿತ್ತು ನಾನು ಕೇಳಿದೆ ಅವ್ರ ಇವನ್ನೆಲ್ಲ ನಮ್ದ ಕೂಣೆ ಇದ್ದಾನೆ ಆಗ್ತಾನ ನಿಗೆ ಕೂಣೆ ಇರ್ಬೇಕನಂತ ನಿನಗ್ ಕಾಲ್ ಮಾಡ್ದಾನ ನಾನು
ಹೌದ ಮೊದಲ ಪರಿಚಯ ಇದ್ದ ಇವಾಗ ಒಂಚೂರು ದೂರ ಆಗಾನ
ನಾ ಇರ್ಲಿ ಬಿಡು ಇರ್ಲಿ ಬಿಡು ನಾವು ಯಾರ ಯಾರ ಹತ್ರ ಕೇತೇನ ನೋಡಿನ ನೋಡ ನಿನ್ ಬೇರೆ ಯಾರ ನಿಮ್ ಫ್ರೆಂಡ್ಸ್ ಯಾರು ಬೇರೆ ಯಾರ ಇದ್ರ ಅಂದ್ರೆ ನನಗೆ ಒಂದು ಕಾಲ್ ಮಾಡೋ ನೋಡೋಣ ಮತ್ತ ಅವ್ರಳ್ಳಿ ಕರೀತಾರೆ ಅವ್ರ ಹೋಗಿಂದ ಹೋಗೋಣ
ಹ್ಮ್ ಸರಿ ಉನ್ಸೋನ ಬಿಡಿಯೋಣ ನಿಮ್ ನಿಮಗಿಲ್ಲ ಅಂತನ ನಾನು
ಹ್ಮ್ ಹ್ಮ್ ಅದೇ ನ ಈಗ ನಿನ್ಗ ಅವನ ಜಗಳದಾಗ ನೀವ್ ಹೋಗಿ ಮತ್ತೆ ಮಾತಾಡ್ಸಕ್ಕೀ ಸರಿಗಲ್ಲ ಅದು ಅದಕ್ಕೆ ಏನ್
ಏ ಇಲ್ಲಪ್ಪ ನಾ ನಮ್ಮ್ ಹತ್ರ ನೋಡೋಣ ನಾವು ಒಳ್ಳೆಯವರಿಗೆ ಒಳ್ಳೆಯವರು ಕೆಟ್ಟವರಿಗೆ ಕೆಟ್ಟವರು ಅಷ್ಟೇ.
ಹಾ ಅಷ್ಟೇ ಅಷ್ಟೇ ಅಷ್ಟೇ ಇದೇ ತರ ಇರ್ಬೇಕು
ಹ್ಮ್ ಇವಾಗ ನೀವು ನಮ್ಮ ಜೊತೆ ಕರೆಕ್ಟಾಗಿ ಇದ್ರೆ ನಾನು ಕರೆಕ್ಟ್ ಆಗ ನೀವೆ ನನ್ನ ಜೊತೆ ಕರೆಕ್ಟಾಗಿ ಇಲ್ಲಾಂದ್ರೆ ನಾನ್ ಏನಕೆ ಇರ್ಬೇಕ ಹೇಳಿ
ಹಾ ಅದನ್ನು ಸ್ವಲ್ಪ
ಒನ್ನಲಾಗೇನ ಆತ ನಿಮ್ ಜೊತೆ ಆಡ್ಕೊಂತ ನಕುಂತ ನೀವ ಯಾವತರ ಇರ್ತರಾ ನಾನ್ ಅದೇ ತರ ಇರೋದು
ಹ್ಮ ಹ್ಮ ಹ್ಮ್
ಇವಾಗ ಆಕಾಶನ ನೋಡಿ ಮೇಲಕ್ಕೆ ಉಗಳಿದ್ರೆ ಅದು ಉಗುಳ ಬಂದು ನಮ್ಮ ಮುಖದ ಮೇಲೆ ಬೀಳೋದು
ಹೌದೌದು
ಅದೇ ನೆಲದ ಮೇಲೆ ಉಗಳಿದ್ರೆ ಬರುತ್ತ ಮತ್ತೆ ಬರಲ್ಲ
ವರಲ್ಲ ಅದೆ ಅಲ್ಲ ಆತರ ನಿಮ ನಿಮ್ ನಿಮ್ ನಡಲ್ಲ ಯಾವ ಫ್ರೆಂಡ್ಶಿಪ್ ಹತ್ರ ಆ ತರ ಎಲ್ಲ ಮಾಡಬಾರದಪ್ಪ ಮೋಸ ಮಾಡ್ಬಾರಡದು
ಹ್ಮ್ ಅದೇ ಏನಾಗಗ್ಬಿಟ್ಟೆ ಅದು ಗೊತ್ತಣ ಇವಾಗ ನಾನ ಮ್ಯಾಟರ್ ಯಾರ ಹತ್ರನು ಹೇಳಿರ್ಲಿಲ್ಲ ನೀವು ನಮ್ಮವರ ಅಂತ ಹೇಳ್ಬಿಟ್ಟು ನಿಮ್ಮತ್ರ ಹೇಳ್ತಾ ಇದೀನಿ ಮೊನ್ನೆ ರೀಸೆಂಟ್ ಅಲ್ಲಿ ನಮ್ಮನೇಲಿ ಒಂದು ಫಂಕ್ಷನ್ ಇತ್ತು ಸ್ಟೋರಿ ಇಟ್ಟಿದ್ದೇನೆ ನೋಡಿ
ಹಾ ಹಾ ಹೌದು ಹೌದು ಇಟ್ಟಿದೆ
ಹ ಫಂಕ್ಷನ್ ಇತ್ತು ನಾನೇನ ನಮ್ ಹುಡುಗರು ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಗಿದ್ದೀನಿ ಅಲ್ಲಿ ನಮ್ಮ್ ಮನೇಲಿ ಅವರು ಇವರು ನಮ್ಮ್ ರಿಲೇಷನ್ ನಲ್ಲಿ ಹುಡುಗೀರೆಲ್ಲ ಬಂದವರೇ ಅವ್ರಿಗೆ ನಾನೇ ಅಕ್ಕ ಅಂತ ಹೇಳ್ಬಿಟ್ಟು ಮಾತಾಡಿಸತೀನಿ ಇವನ್ ನೋಡಿದ್ರೆ ಎಲ್ರಿಗೂ ಇನ್ಸ್ತ ಐಡಿ ಕೊಡ್ ಿ ಅವ್ರ ಪಟಾಯಸ್ತೀನಿ ಹಂಗೆ ಹಿಂಗೆ ನಮ್ ಫ್ರೆಂಡ್ಸ್ ಹತ್ರ ಎಲ್ಲಾ ಬಾ ಬಾಳ ಲೇಜಿಯಾಗಿ ಮಾತಾಡ್ಬಿಡ್ತಾನ
ಹ ಅಲ್ಲ ಆ ತರ ಮಾಡೋದು ತಪ್ಪಲ್ಲ
ಹ್ಮ್ ತಪ್ಪು ಅದಕ್ಕೆ ಆತರ ಮಾಡಿದಕ್ಕೇನೆ ಅವನಿಗೆ ಎಲ್ಲಿ ಇಟ್ಟಿರಬೇಕು ಅಲ್ಲ ಇಟ್ಟಿದಿನೆ
ಹ್ಮ್ ಆತರ ಮಾಡ್ಬಡ್ದಪ್ಪ ಈಗ ಫ್ರೆಂಡ್ಸ್ ಫ್ರೆಂಡ್ಸ್ ಅಕ್ಕ ತಂಗಿರ ನಮ್ಮ್ ಅಕ್ಕ ತಂಗಿರ ತರಾ
ಹ್ಮ್ ನೋಡಿ ನಿಮ್ಮ ಗ್ಯಾಂಗ್ನಲ್ಲಿ ಯಾವನಾದ್ರು ಇರ್ತಾನೆ ಇವಾಗ ಒಂದು ದೂರ ಇಟ್ಟುಬಿಡಿ
ಇ ಆತರ ಏನಿಲ್ಲಪ್ಪ ಆತರ ನಮ್ ಫ್ರೆಂಡ್ಸ್ನ ಮಾಡಲ್ಲ ಅವ್ರ ತರ ಇದ್ರೆ.
ಹ್ಮ್
ನಮ್ಮ ಹತ್ರ ಇರೋರೆಲ್ಲಾ ಚೈಲ್ಡ್ ಹುಡ್ ಫ್ರೆಂಡ್ಸು. ಸ ಸಣ್ಣವರು ಇರಾಗ್ರ ಇದಂದ್ರಿಂದ ನಾವು ಅವ್ರು ಒಂದೇ ಒಂದೇ ತಟ್ಟಿಲಿ ಉಂಡ್ ಬೆಳೆದವ್ರು ಅವ್ರ ಮನೇಲಿ ನಾವು ಹೋದ್ರೆ ನಮ್ ಗ ಅವ್ರ ಮನೆ ಇರ್ತರ ಟ್ರೀಟ್ ಆಗುತ್ತೆ ನಮ್ ಮನೆಗೆ ಅವ್ರ ಬಂದ್ರೆ ಅವ್ರ ಮನೆರ್ ತರಾನೇ ಟ್ರೀಟ್ ಆಗುತ್ತೆ. ನಮ್ಗೆಲ್ಲ ಒಂಥರ. ಅವ್ರ ಮನೆ ನಮ್ಮ ಮನಿ ಬೇರೆ ಅನ್ಸಲ್ಲ ನಮಗೆ ಅವ್ರ ಮನೇಲೋದ್ರೇ ನಾವ್ ಉಂಣ್ತೀವಿ ನಮ್ಮ ಮನೇಗ್ ಹೋದ್ರೇ ಉಂಣ್ತೀವಿ ಈ ತರ.
ಹೌದೌದು ಅದ ತರ ಇರಬೇಕು ನೆನ್ನೆ ಮೊನ್ನೆ ಪರಿಚಯ ಆದಾರು ಅವ್ರ ಬುದ್ಧಿ ಅವರ್ ತೋರ್ಸ್ಬಿಡ್ತಾರೆ.
ಹ ನೀನು ಆತರ ಎಲ್ಲ ಚೆನ್ನಾಗಿರೋ ಫ್ರೆಂಡ್ಶಿಪ್ ಮಾಡ್ಬೇಕಾಗಿತ್ತಪ್ಪ.
ಹ್ಮ್ ಏನ್ ಮಾಡ್ಬೇಕಣ್ಣ ನಮ್ ಬುದ್ಧಿ ಎಲ್ಲ ಹೋಗಿತ್ತೋ ಏನೋ ಗೊತ್ತಿಲ್ಲಾ.
ಹ್ಮ್ ಆತವ ದುಡ್ಡುಟ ಟೈಮ್ನ ಇಲ್ಲಿ ಯಾರನ್ನು ನೋಡ್ಕೊಂಡ ಬಂದಿರಲ್ಲ ಹೆಂಗಾವ್ನೇ ಅಂತ. ಹುಟ್ಟಿನ ಗುಣ ಯಾರನಾದ್ರು ನೋಡ್ಕೊಂಡ್ ಬರೋಕಾಗುತ್ತಾ.
ಹ ಎನ್ನಿಲ್ಲ ಇವಾಗ ನಿಮ್ ಮೈಂಡಲ್ಲಿ ಏನಿದೆ ಅಂತ ನಿಮಗೆ ಗೊತ್ತು ನನ್ ಮೈಂಡಲ್ಲಿ ಇಲ್ಲಿ ನನಗೇ ಗೊತ್ತು ಯಾರಿಗ್ ಗೊತ್ತಿರುತ್ತೆ ಹೇಳಿ ಯಾಕಂದ್ರೆ. ಅವ್ರವ್ರರ ಬುದ್ಧಿಶಕ್ತಿ ಅವರವರಿಗೆ ಬಿಟ್ಟಿರೋದಲ್ಲ.
ಹಾ ಹಾ ಹಾ
ಆದ್ರೂ ನೋಡೋಣ ಪ್ರಪಂಚದಲ್ಲಿ ಎಷ್ಟೋ ಪ್ರಾಣಿಗಳಿದೆ ಎಲ್ಲಾ ಪ್ರಾಣಿಗಳಗಿಂತ ಮನುಷ್ಯ ಎಷ್ಟೊ ಮುಂದುವರಿದುಬಿಟ್ಟಿದ್ದಾನೆ.
ಹೌದು ಎಲ್ಲಾ ಸೃಷ್ಟಿಕರ್ತನ ಏನ್ ಅಂತ ಹೇಳದು. ಅವನಿಗೆ ಜಾಸ್ತಿ ಸೌಲಭ್ಯ ಎಲ್ಲಾ ಅನುಕೂಲ ಮಾಡಿ ಕೊಡೋಣ ಹಂಗೆ ಆಗುತ್ತದು. ಹ್ಮ
ಏನ್ ಅನುಕೂಲ ನಾವು ಅನುಕೂಲ ಮಾಡ್ಕೊಂತಿರೋದು ದೇ ದೇವ್ರು ಏನು ಅನುಕೂಲ ಮಾಡ್ಕೊಟ್ಟನೇ ಏನ್ ಮಾಡಿಲ್ಲಾ.
ಎಲ್ಲಾ ಮಾಡಿದ್ದಾರೆ ನಾವು ಮಿಲಿಯನ್ ಬಿಲಿಯನ್ ವರ್ಷಗಳ ಹಿಂದೆ ನಾವುನು ಒಂಥರ ಪ್ರಾಣಿನೇ ನಮ್ಗುನು ಬಟ್ಟೆ ಇದ್ದಿದ್ದಿಲ್ಲ ಏನಿದ್ದಿಲ್ಲ ನಾ ಒಂದ್ಸಲ ಈಗ. ಕಾಡು ಪ್ರಾಣಿಗಳ ತರ ಸಿಕ್ಕಿದ ಮಾಂಸ ತಿಂತ ಇದ್ವಿ. ಹ ಹಾ ಅದು ಬರ್ತಾ ಬರ್ತಾ ಹ. ಮಂಗನಿಂಗ ಮಾನವ ಅಂತಾರಲ್ಲ ಆತರ.
ಹಾ ಹಾ ಹಾ ಹಾ
ಹ
ಹಿಂಗಾಗಿ ಈ ತರ ಆಗಿದ್ವೇನೋ.
ಹಾ ಈ ಈಗ ಮ ಮೊದ್ಲು ಮೊದ್ಲು ಮಂಗನಿಂದ ಮಾನವ ಆಗಿ ಈ ಮಾನವನಿಂದ ಮಂಗನೇ ಆಗ್ತಾ ಇದಿವಿ ತೀರ ಮತ್ತೆ.
ಹ್ಮ್ ಹೌದು.
ಈಗ ನೋಡಿ ಮೊದ್ಲು ಮೈ ತುಂಬಾ ಬಟ್ಟೆ ಆಕ್ತ ಇದ್ರು ಈಗ ಮೈ ತುಂಬಾ ಬಟ್ಟೆ ಅಲ್ಲ. ಮೈ ಕಾಣಂಗ್ ಬಟ್ಟೆ ಆಕ್ತಾರೆ.
ಹಾ ಇವಾಗ ನೋಡಿ ಮೊದ್ಲು ಈಗ ಒಂದ್ ಹತ್ ಹದಿನೈದು ವರ್ಷದಿಂದೆ ಮತ್ತೆ ಒಂದ್ ಇಪ್ಪತ್ತ್ ಮೂವತ್ ವರ್ಷದಿಂದೆ ನಮ್ ಅಪ್ಪ ಎಲ್ಲ ಪ್ಯಾಂಟ್ ಎಲ್ಲಾ ಯಾವ್ ತರ ಆಕ್ತ ಇದ್ರು ಅಂದ್ರೆ. ಎಲ್ಲಾ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಡಗಲ್ ಡಗಲ್ ಅಂದ್ರೆ ಲೂಸ್ ಆಗಿ ಆಗ್ತಾ ಇದ್ರು.
ಹಾ
ಅದು ಆದ್ಮೇಲೆ ಇವಾಗ ಪ್ರೆಸೆಂಟ್ ಇವಾಗ ಒಂದ ನಾಲ್ಕೈದು ವರ್ಷದಿಂದ ಎಲ್ರು ಟೈಟ್ ಆಕ್ತ ಇದ್ರು ಪ್ಯಾಂಟ್.
ಹಾ
ಅದು ಒಂತರ ಶೋಕಿ ಇವಾಗ ನೋಡಿದ್ರೆ ಮತ್ತೆ ಅದೇ ಡಗಲ್ ಡಗಲ್ ಆಕ್ತಾವ್ರೇ.
ಹ್ಮ ಹ್ಮ
ಎಲ್ಲಾ ನ್ಯೂ ಮಾಡೋಲ್ ಎಲ್ಲ ಬೇರೆ ಕಡೆ ಬಂದ್ರೆ ನಮ್ಮಲ್ಲಿ ಹಳೆ ಮಾಡಲ್ಗೆಲ್ಲ ಹೋಗತ ಇದೀವಿ ನಾವು
ಹ
ಇವು ಬೇರೆ ಕಂಟ್ರಿಗಳೆಲ್ಲ ಆಲ್ರೆಡಿ ಎರಡ್ ಸಾವಿರ ಐವತ್ತರಲ್ಲಿ ಯಾವ ತರ ಇರ್ಬೇಕು ಆ ರೇಂಜ್ ಗ ಅವ್ರೆ
ಹಂಗಟ್ರಲಿ
ಇನ್ನು ನಾವು ಹತ್ತೊಂಬತ್ ನೂರ ತೊಂಬತ್ತರಲ್ಲೇ ಇದ್ದೀವಿ.
ಹ್ಮ್ ನಮ್ ದೇಶ ಮುಂದು ಹೊರಿತಾ ಇರೋ ದೇಶವಲ್ಲ ಅದಕ್ಕೆ ಒರಿತಾನೆ ಇದೀವಿ ಇನ್ನಾದ್ನು
ಹ್ಮ್ ಅದೇನ ಅಂತಾರಲ್ಲ ಅಣ್ಣ ಹಳ್ಳಿಯಿಂದ ಡೆಲ್ಲಿ ಅಂತ ಹಾಕಿ ಗಾಂಧಿಯ ಅವರು ಹೇಳಿಲ್ವಾ ಅಲ್ಲ ಗಾಂಧೀಜಿಯ ಅವರು ಯಾವತ್ತು ಹೇಳ್ಬಿಟ್ಟ್ರೆ. ನಮ್ಮ ದೇಶದಲ್ಲಿ ಹಳ್ಳಿಗಳು ಯಾವತ್ ಉದ್ಧಾರ ಆಗುತ್ತೋ ಅವತ್ತೇ ನಮ್ಮ್ ದೇಶ ಉದ್ಧಾರ ಆಗೋದು ಅಂತ.
ಹಾ ಈ ಎಲ್ಲಾ ರಾಜ ಗ್ರಾಮ ಪಂಚಾಯತ್ಲಿಂದ ಹಿಡಿದು ಎಮ್ ಎಲ್ ಎ ವರ್ಗು ಎಲ್ಲಾ ದುಡ್ಡು ತಿಂತಾರೆ ಆ ಒನ್ ಕೆಲ್ಸಾನೇ ಮಾಡ್ಸಲ್ಲ. ಉದ್ಧಾರ ಆಗಂದ್ರೆ ಎಲ್ಲಿ ಉದ್ಧಾರ ಆಗುತ್ತೆ ಹೇಳಿ ದೆೇಶ
ಹ ಹ್ಮ್ ಅದು ನಿಜ ಮತ್ತೆ ಏನಂದ್ರೆ ಇವಾಗ ಎಲ್ಲರೂ ಇದನ್ ಮಾಡ್ತಾರೆ. ಒಟ್ನಲ್ಲಿ ಸಿಟಿಗಳ ಮಾತ್ರ ಡೆವಲಪ್ಮೆಂಟ್ ಮಾಡಕ ಹೋಗ್ತಾರೆ ಹಳ್ಳಿಗಳಿಗೆ ಯಾರು ತಲೆ ಕೆಡಸ್ಕೊಡಲ್ಲ
ನಿಜವಾದ ಡೆವಲಪ್ಮೆಂಟ್ ಮಾಡ್ಬೇಕಾಗಿರೋದು ಹಳ್ಳಿಗಳನ್ನ
ಹ್ಮ್ ಈವಾಗ್ ನೋಡಿ ನಮ್ ನಂಬರ್ ಒನ್ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತಾರೆ ಬೆಂಗಳೂರು ಬ್ರ್ಯಾಂಡ್ ಮಾಡ್ಬಿಟ್ಟು ಏನ್ ಮಾಡ್ತಾರ ಹೇಳಪ್ಪ. ಅಲ್ಲಿರೋ ಜನರಿಗೆ ಏನ್ ಬೆನಿಫಿಟ್ ಆಗತ್ತಾ ಮತ್ತೆಡ ಟ್ಯಾಕ್ಸ್ ಕಟ್ಲೇಬೇಕು ನಾವು
ಯಾರೊ ಅಭಿವೃದ್ಧಿಗಾಗಿರೋ ನಗರನ್ನ ಅಭಿವೃದ್ಧಿ ಮಾಡೋದಲ್ಲ ಹಿಂದುಳಿದ ನಗರಗಳಗಳನ್ನು ಅಭಿವೃದ್ಧಿ ಮಾಡ್ಬೇಕು.
ಹ್ಮ್ ನಮ್ಮ್ಡೆಕಡೆ ಇರೋ ಡಿಸ್ಟ್ರಿಕ್ ಎಲ್ಲ ನೋಡ್ಬಿಟ್ರೆ ನಮ್ಮ್ ಕಣ್ಣಲ್ಲಿ ನೀರ್ ಬರುತ್ತಣ ಯಾಕಪ್ಪ ಒಂದ ಒಂದ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಏನಕ್ಕಪ್ಪಾ ಅಂತ ಹೇಳಿ.
ಹ್ಮ ಹ್ಮ ಎಲ್ಲಾ ನಮ್ಮ ರಾಜಕೀಯರ್ದವ್ರ ತಿಳ್ಬೇಕಪ್ಪಾ ನಾವೆಲ್ಲಾ ಮಾತಾಡ್ತಿವಿ.
ಹ್ಮ್ ಸರಿ ಬಿಡಿ ಅಣ್ಣ ಅವ್ರ ಬಗ್ಗೆ ಏನ್ ಮಾತಾಡತೀರಾ ಮತ್ತೆ ಯಾವತ್ತ ಅವ್ರಿಗೆ ಫೋನ್ ಮಾಡ್ತೀನಿ ಬಿಡಿ.
ಹ್ಮ್ ಆಯ್ತಾಪ್ಪಸೆ ಊಟ ಮಾಡಿ ಮಲ್ಕೋ ಆರಾಮಾಗಿ
ಸರಿ ಸರಿ ಸರಿ ಮಾತಡಿ
ಹ್ಮ
ಹ್ಮ